ಹಲೋ
ಹಲೋ
ಅರುಣ್ಣ ಅರುಣ ಆರಾಮದಿಲ್ಲ
ಹಾ ರಾಮ್ ಭವನಿಯನ
ನ್ ಆರಾಮ ನಿನ್ನೋಡ
ಹ್ಮ್ ಏನಲ್ಲ ಹಂಗ ಕತಿದ್ನಿ ಮಳಿ ಆತತಿ
ಮಳಿ ಬಾಳ ಆಯ್ತನಾ
ಹಾ ಮಳೆ ಜೋರ್ ಐತಿ
ಹ್ಮ ಸಿಡ್ಲ ಮ ಚಾರವು
ಹ್ಮ್ ಸಲ್ಲಾಮಚ ಇರುದಲ್ಲ ಕಾಮನ್
ಹ್ಮ್
ನಿಮ್ ಕಡೆ ಹೆಂಗೈತ್ ಮಳಿ
ಮಳಿ ಇಲ್ಲಿಯ ಸ್ವಲ್ಪ ಹಚ್ಚೈತಿ ಜಿತಿ ಜಿತಿ ಹೆಚ್ಚೈತಿ ಹಂಗನಿಲ್ಲ
ಹಾ
ಅತ್ತ ಅಂಗ ಭಾವಂದ ಗೋಟ ಮರತೆ
ಊಟ ಎನ ಆರ ನೋಡ ಎಂದ
ನಾನ ಈಗ ಮಾಡಿನಯ
ಹಾ
ಈಗ ಮೈಗಾವನ ಬತ್ ನೋಡಿ
ಹ್ಮ್ ಹ್ಮ್ ನಿಡದವ ಊಟಾ
ದೌಡ ನಮ್ದು ಊಟ
ನಮ್ದು ದೊಡ್ಡ ಆಕೈತಿ ಎಂಟಕ್ಕ ನಾವ ಲೇಟ್ ಮಾಡ
ಮುಂಜಾದ್ನು ದೌಡ ಮಾಡ್ತವಿ ಈಗೂ ದೌಡ ಮಾಡ
ಹ್ಮ್ ಹಾ್ ಹಾ
ಲೇಟಲ್ಲಾ ಮತ್ತೊಂದು ಲೇಟದುಲ್ಲ
ಹ್ಮ
ಈ ಹೇಳುದು ಲಘು ಮತ್
ಹ್ಮ್ ಆರಾಮಯ್ತು ಬಿಡು ಅಂದಾಗ ಉಳಾಗಡಿ ಕಬ್ಬಾ
ಕಬ್ಬು ಎಸ್ ಎಕರೆ ಐತಿ
ಕಬ್ಬಾ ಒಂದು ಆರು ಎಕರೆ
ಊಳಾಗಡ್ಡಿ
ಉಳಾಗಡ್ಡಿ ಒಂದ್ ಎಕರೆ
ಹ ಹೋಗ ಉಳಾಗಡ್ಡಿ ಎಲ್ಲಾ
ಹಾ ಹೋಗುದಿ ಉಳಾಗಡ್ಡಿ ಒಂದಾ ಏಳ ಎಂಟು ದಿನ ಆತ
ಹ
ಹೆಂಗ ಎರಡುತಿ
ಹ್ಮ
ತೆಂಗಿನಗಿಡ ಮಾಡ್ಕೊಂಡ್ ಆರೆ ಎಕರೆ
ತೆಂಗಿಡನ
ಹ್ಮ್
ತಾಂಗ್ ಬುದ್ದಿವ್ ಕೊಡ್ತೀರ ರ ಹ ತೆಂಗಿಡ ನೀವರೂ ಕೊಟ್ಯಾ
ನೀವೆಲ್ಲ ಗುತ್ತಿಗೆ ಕೊಡ್ತೀವನಿ ಕರ್ಕೊಂಡ ಹೋಗ್ತಾರೆ. ಎಲ್ಲ ಹ ನಾಕು ತಿಂಗಳುಗತ್ತು ಹಂಗೆ
ಅವ್ರ ವರ್ ವರ್ಷ ಕಮ್ಮ್ ಕೊಡ್ತಾರನಲ್ಲ ಅ ಕೊಡ್ತಾರನ ಎಟ್ಟು ಕೊಟ್ಟ್ರೀ
ಹ ಹ ಎಂಬತ್ತೈದ ಹಿಂಗ
ಎಂಬತ್ತೈದು ಸಾವಿರ ಹ್ಮ್ ಹ್ಮ ಊಟ್ಟಮ್ಮೆಂಗ ಕೊಡುದಿಲ್ಲ ರೊಕ್ಕ ಕೊಡ್ತೀರಬೇಕ ಬಕ್ಕ
ಹ್ಮ್ ಅವ್ರ ಕಡೆ ಎದ್ದು ಅಂದ್ರ ಆ ಕೊಡ್ತಾರ ಎಲ್ಲಾ ಲೇಟ್ ಮಾಡಿದ್ರೂ ಕೊಡ್ತಾರ
ಹೆ
ಎಲ್ಲಿ ಅವಾಗ ರೊಕ್ಕಾ ಹೂಳಿ ಹಂಗಿಲ್ಲಲ್ಲ ಉದದು ಹೂ ರೊಕ್ ಹಂಗ ಉಳಿವುದಿಲ್ಲ ಅಲ್ಲೆ ಇಲ್ಲೆ ಕರ್ ಸಾಕ ಹೋದಿದ್ರು ಅಲ್ಲ ಫಲ ಹಾಗ ಗೊಬ್ಬರಕಾ ಅಲ್ಲೆ
ಓದು ಏನೇನ್ ನಡದತಿ
ಓದದಿ ನಡತಿ ಈಗ ಸುಟ್ಟಿರಾವ ಒಂದ್ ಎಕ್ಸಾಮ್ ಇಪ್ಪತ್ತೈದು ದಿನ ಗ್ಯಾಪ್ ಇತ್ತ
ಯಾರ ಅಪ್ಲಿಕೇಶನ್ ಹಾಕೆನ
ಯಾರಿಲ್ಲ
ಯಾರ ಅಗ್ನಿಯರ ಪೊಲೀಸ
ಹಾ ಏನ್ ಆ ಹಾಕಿಲ್ಲ ನಮ್ ದೋಸ್ ಹತ್ರ ಹಾಕಿದ್ರ
ಹಾ
ಇವ ಮೊನ್ನಿ ಒಂದ್ ಆರು ತಿಂಗಳಿಂದ ಒಪನ್ ಆಗೇತೆ ಅಗ್ನಿವರ
ಹ್ಮ್ ಅದ ನಮ್ ದೋಸ್ತರು ಒಂದ್ ಇಬ್ಬರದ್ದ್ ಹಾಕನೀರ್
ಹಾ
ಒಂದು ವರ್ಷದ್ ವಾಗಿದ್ದಿಲ್ಲ ಈಗ ಎರಡನೇ ವರ್ಷ ಆಗ್ಯಾವ ಇಬ್ಬರು
ಹ್ಮ್
ಮೊನ್ನೆ ಆಗತನೀವರ
ಹಾ
ನಾನು ವಾಸುನ ಹಾಕಿದ್ದೀನಿ ಅಪ್ಲಿಕೇಶನ
ಹಾ
ಅರ ಎಕ್ಸಾಮ್ ಬರ್ಲಿಲ್ಲ ನ ನೀವೇ ಹಾಕಿದಿಯ ನಾಲ್ಕು ಬಂದಿತ್ತ ಬರ್ಲಿಲ್ಲ ಅಲ್ಲಿ ಹೋಗೆ ಅದಕ್ಕ ಹೋಗಲಿಲ್ಲ ಬರ್ಲಿಲ್ಲ
ಹಾ ಇಲ್ಲ ಯ ಇಲ್ಲೇ ಯಾವ್ದಾರ ಲೊಕೇಶನ್ ಹಾಕ್ಬೇಕಕ್ಲ
ಹಾ
ಇಲ್ಲೇ ಯಾವ್ದ್ರ ಬೆಳಗ್ಗಾವ್ ಯಾವ್ದಾರ ಲೊಕೇಶನ್ ಆಗ್ಬೇಕಲ ಬೆಂಗ್ಳೂರ
ಯಾವ ಬೆಂಗ್ಳೂರ ಪುಣೆ ಬೆಳಗಾವ ಮೂರ ಇರ್ತತ್ ಅದ ಹಾಕುದ
ಹ ಹುಬ್ಬಳಿಗ್ ಬರಲ್ಲ
ಇಲ್ಲ ಅದ ನೀ ಅಗ್ ನೀ ಅಲ್ಲಿ ಬರ್ಗಲಾದ್ ನೀವಿ
ಹಾ
ಹ ಅ ಅಲ್ಲಿ ಪುನಾಕ್ ಬಂದಿತ್ತು ಪುನಾಕ್ ಬಂದಿತ್ತು ಬರ್ಲಲ
ಹಾ
ಹ್ಮ್
ಹ ಈಗ ಯಾವ ಬರ್ದಲ್ಲನ
ಈಗ ಯಾವು ಬರ್ದಿಲ್ಲ
ಹ್ಮ್ ಮುಂದಿನ ಸಲ ನೋಡ ಮಾತ್ರ ಆತ್ತಾ
ನೀನು ಬರ್ದಿಲ್ಲ ಯಾವವು
ನಮ್ಮ ಇಲ್ಲ ನಮ್ಗೆ ಅಗಾ ಇಲ್ಲಟ ಸುಮ್ಮ ಪಿಜುಿಕಲ್ಳಗ
ಬಲ್ಕಲ್ ಕರ್ಗಸ
ನಲ್ಲದದ ಕೆಸಕ್ ಬಿಟ್ಟೇವಿ
ಜಿಮನೆ ಜತ್ಲ
ಜಿಮ್ಮಿಗೆ ಬೇಡ
ಹಾ ಹ್ಮ ಇಕ್ಕಾ ನೀ ಜಿಮ
ನಾವ ತವ್ರ ಮತ್ ಅವ ದೊಡ್ಡ ಹಕ್ಕವ ಬ್ಯಾಡ ಅಷ್ಟ ಅಷ್ಟ ಪಂಡಲ್ಲಿಗ
ಚಾಲಾ ತೆಗದು
ಬೇಡಲ್ಲ ಅದ್ನ್ ಯಾರ ಐತಿ ಕುದ್ಯಾಡ್ ತರತ್ತ ಮಣಬಿ ತರ ಬೇಡ
ಹ್ಮ
ಹಾ ಅಂತ ಎಲ್ಲ ಗುದ್ದ್ಯಾಡೋಗ ಕುಂದ ಬ್ಯಾಡ ಅಂತಾರ
ಆಯ್ತಾ ಅೇ ಮೇಡ
ಹಾ
ಎಲ್ರಷ್ಟ ರಿ ಮತ್ತ
ತೂರ ಹೋಗ
ಹಾ
ದು ಬಣ
ಬರ್ತ ಇಕ್ಕ ಗೋಟ ಆಕ್ಕ
ಕ ಕ ಕ
ಗೋವಾಕ
ಗವಾ ಹ ಹ್ ಹಾ ಹಾ ಹ ಹ
ಹ
ಒಂನ್ರಿೀ
ಹಾ ಹ ಬತ ರ ರತ್ರಿ ಆಣ
ಯಾರಾರ
ನಾನು ನಮಗೆ ಹೊಸ್ು
ಹಾ ಬನೆ
ಹಾ ಊಟಡೆ ಎಲ್ಲ
ಪ್ರನಲ್ಲ ಅ ಕರಯಾತ್ತ
ಹ್ಮ್
ಯಾರಾರು ಉಂಟ್ರಿ
ನಾವು ಕಾಲೇಜ್ದಾರರು
ಕಾಲೇಜ್ ಕೂಡ ಏನವರು ದೋಸ್ತರು ಕೂಡನಾ
ಏ ದೋಸ್ತರು ಕೂಡ ಕಾಲೇಜ್ ದೋಸ್ರು
ಹ್ಮ್ ಹ್ಮ್ ಹಾ
ಅಲ್ಲಿ ಚಿಕನ್ ಪಕನ್ ಚತ್ತ
ವಯ್ತ ಕೂಡ ಪಣೆಂತಜಣ
ಹಾ
ಹ್ಮ್ ಪುಲ್ಲುಚ್ಚಿ ನೀ ಎೇಡಾವರು
ನಿಮ್ಮ ಅಷ್ಟ ಬಾಮೇನಿಲ್ಲ
ಏಲ್ ನಾವೇ ಂಟಿ ನಾವ್ ಇಲ್ಲ ಕ ಬಿಟ್ರಿ ಮನಿ ಒಳ ಬರ್ತೀವಿ
ಹಾ ನೀವ ಹೋಗಿದ್ರಲ್ಲ ನಾನು
ಮಾನ್ಯ ಇಲ್ಲಿಕ್ಕೆನವ
ಮೈನ್ ಫ್ರಾಸ್ಕ್ ಹೋಗಿದ್ರಲಾ
ಹಾ ಇಲ್ಲ ಅಂಜನ ಅದ್ರೆ ಮತ್ತ ಹಂಪಿ ಇಲ್ಲಿ ಫ್ಯಾಮಿಲಿ ಡ ಹೋಗಿದೀವಿ
ಮತ್ತದು ಪ್ರಾಸಲ್ಲಾ
ಅಟ ಹಂಗ ಇಲ್ಲೇ ಆಟ ದವ್ರಗತ್ತ ಹೋಗಿ ನೀವು ನೋಡ್ಲ ಕುುಲ್ ದೂರ ಡೇಡ ಅವ್ರ ದೂ ಸಗಡೆ
ನಾವು ಈ ರಾತ್ರಿ ಹೇತ್ರ ರಾಳಿ ಬರ್ತೀವಿ ನಾಳೆ ರಾತ್ರಿ
ಹ್ಮ್ ಅೇ ಎತ್ನಫು ಚೆನ ಆಡ ಅವೆ
ಒಂದಿನ
ಹ್ಮ್
ಬಾಳ ಜನ ಅಡ್ಯಾಡಕ್ ಹಾಕ್ಬೇಕಕ್ಲಾ
ನಿಮ್ಮೇ ಕಮ್ಮ ಐತಿ ಆರಾಮ್ ಹಕ್ಕ್ರಲ್ಲ
ಯಾರ ನಮಗೆಳ್ ಕಮ್ಮ ಅರ ಯಾರ ರಾಕಿಲ್ಲ
ಅಂಗಿತ ಅಳಾಗೋದಾ ತರಗ ಗಂಡು ಮಾಡ ಅಡಿಯ ಮಾಡಡಣ
ಆ
ಗಂಡ ಮಾಡಡಿಯ ಮಾವತ ಯ ಮತ
ಗಂಟ ಇಲ್ಲಿ ಮರಾಗ ಆಗ್ತಾ ಎಲ್ಲ
ಹ ಹಾ
ನಿಮ್ಗೆ ರಾಕ್ತ ರಾಮ
ನಾವು ದ್ರ ಹಾಕಿದ್ವಲ್ಲ
ಹಾ
ಹ್ಮ್
ಕಾಾಲೇಜ ಮ ದೂರ ನ ಹಚಿ ಬಂಜ ರ
ನೂರ ಆಯ್ಕೆ ಇದೆ ಬೇಡ ಹಲ್ಲ
ಇಲ್ಲೇ ಬಾಗ ಆದ್ರ ನಂಬಕಿ ದೂರಲ್ಲ
ದೂರ ಕತನೆ
ಬೆಳಗಾವದ ಏನ್ರದಾನ ನೋಡುವ ಅಲ್ಲಿಯ
ಮೂಡು ಪ್ಲೇಸ್ ಅಲ್ಲ ಬಾವ ಕಗೆ ನಾವ ಆ ಕಾಡೆೇಡೆ
ಛತ್ರಪತಿ ಶಿವಾಜಿದಲ್ಲಿ ಅದದು ಪೋರ್ಡ ಇಲ
ಹಾ ಶಿವಾಜಿ ಮಹಾರಾಜ್ ಹಿಮಾಸಮ ಕತಿದ್ದ
ಹೋಗಿದ್ದಿನ
ಎಲ್ಲ ಹೋಗ್ಬೇಕಂತವಿಕರೆ ಆ ಹೋಗದಾಗ ಹಬಲ್ಲಿ
ಹ್ಮ
ನಮ ಬೋಸ ಎಲ್ಲಾರೂ ಹ ಒಂದಾರ ನಾನು ಹೋಗಿರ್ದೀನ
ಹಾ ಕಸ್ ವರ್ಸಿದ್ ನಿಂದಲ್ಲ ಕೋರ್ಸ
ನನ್ ಮೂರ್ ವರ್ಷನ
ಮೂರ್ ವರ್ಷ
ಹ್ಮ್
ಹ ಗಣಪತಿ ಸಾಬ್ ನ ಸರಿಯಕ್ ಬಾ
ಹ್ಮ್ ಭರ್ತರುವಾಗ
ಹ್ಮ್ ಅ ಸೂತದತಿ
ಸೂಟಿ ಇರ ಇರಬೇಕಲ್ಲ ಅಲ್ಲಿ ಗಣಪತಿಿಯಲ್ಲಿ ಇಪ್ಪತ್ ದಿವ್ಸ ಆಯ್ತ ಎನ್ನ ದಿವ ಸತ್ಯ ಮಾಡ್ಬಾರ
ಬಾರಿ ಇದನ್ ಮಾಡ್ತಾರನ ಅಲ್ಲಿದುಮ ಚಾನ
ನೋಡಂಗಿಲ್ಲ ಓಣಿ ಒಂದೊಂದ್ ಇಪ್ಪತ್ ಇಪ್ಪತ್ತು ಗಣಪತಿ ಅರ್ತ ದೊಡ್ಡಡು
ಡಿಜೆ ತರ್ಸ್ತಿಿರ್ಬೇಕ ಎಲ್ಲಾ ಕಡೆ
ಹ್ಮ ಒಟ್ಟು ಒಮ್ಮೆ ಹೋಗಕಿರ್ತ ಗಣಪತಿ ಈ ಇಲ್ಲಂದ್ರ ಒಂದ್ ಮೂವತ್ ಐವತ್ ಡಿಜೆ ಬರ್ತಾವ
ಹ ನಿಮ್ ಕಾಲೇಜ್ದಾಗ
ಆಮ್ ಕಾಲೇದ ಏನ್ ಇರ್ತಾರ ಇವ್ರು ರೊಕ್ಕ ರ ಖರ್ಚು ಮಾಡಕದಾರರು ಕಖಾಲೇದ್ದಾರ
ಹ್ಮ್ ಅದಾಯನು ಮತ್ತ ನಿಮ್ದು ಖಶಗೀಿನಲ
ಹ್ಮ್ ಕಾಸಗಿನ
ಹ್ಮ್ ೀ ಆಟ ಟದ
ಹಾಸ್ಟೆಲ್ ಐದು ಸರ ವರ್ಷಕ್ಕೆ
ವರ್ಷಕ್ಕೈದಾ
ಹಾ ಅಷ್ಟ ಗೆರು ಒಂದಲ್ಲ ಊಟದ್ದ ಎಲ್ಲ ಹೊರಗ್ ಊಟದ್ದು
ಹ ಬರಿ ಮಕಳ ಕಟಾ
ಹಾ ಇರಾಕ್ ಒಂದ ಇಲಿ ಆ ಕಾಲೇಜ್ದ ಇಪ್ಪತ್ತ್ ಮೂರ್ ಸಾವಿರ
ಹ್ಮ್ ಬೇೇಶ ಮತ್ತ
ಹ್ಮ ಉದೈಷ
ಹ್ಮ್ ಎಲ್ಲರ ಫ್ಯಾಕ್ಟ್ರ ಆತ ಅಬಂದದನ
ಹಾ ಸುಗರ್ ಟೆಕ್ನಾಲಜಿ ಐೆ ಫ್ಯಾಕ್ಟ್ರ ಆಗಿರುತ್ತೆ
ಚಮ್ಯಾ ಹಚ್ಚಿದ್ಲ ಅದ
ಹಾ ಸಮ್ಮೆ ಹೆಚ್ಚಿದ್ದ್ ಬಿಟ್ಟಲ್ಲ ಈಗಗ್ರೀ ಮಾಡಣಪ
ಹ್ಮ್ ಬಿೇಕು ಅಲ
ಹ್ಮ್
ನ ಮಾಡಿದ್ರ ಆಕಿ ಸಿದನಾ ಸುಳ್ಳು ಅಗ್ರಿಕಲ್ಚರ್ ಮಾಡಿದಾವ
ಹ್ಮ್ ಅವದೇ ಸುಮನೆ ಬಿಟ್ಟು ಏನದನ್
ಅದ್ ನೀರ್ತತ್ಲ್ಲ ಯಂಬಲ್ಲ ಅಲ್ಲಿ ಅಗ್ರಿಕಲ್ಚರ್
ಅವ ಏ ದಿನ ಪೋನತಾನೆ ಸುಮನೆ ಬಿಟ್ಟ ಬಾನ ಇಲ್ಲ ಆರಾಮ್ ಇರ್ತ್ ನೋಡ ಸು ಇದನ್ ಮಾಡ್ಕೊತ್ತ
ಹೊಲಕ್ ಕಚ್ಚಿ ಕರ್ಕೊಂಡ್ ಹಕಾರತ್ತ ಏನ್ರಕ್ಕ ಇದನ್ ಮಾಡಕ್ ಹಸ್ತಾರತ್ತ ಹ ಇಲ್ಲೇ ಇಲ್ಲೇ ಮನ್ಯಾಗ ಮಾಡಿದ ಅವ್ರರು ಪಗಾರ ಕೊಡ್ತ ಇಧರ ಆಂಗ ಹಾಲಿ ಹಗಾನ
ಮನ್ಯಾಗ ಬೇರೆ ಹೊಲ್ಲಾ ಮಾಡಿದ್ರರು ಪಗಾರ ಕೊಡ್ತಿದ್ರ
ಹ ಮಾರ ಕರ ಅಲ್ಲಿ ಹೋಗಿಏನ್ ಚನ್ ಚಿಂದ ಬರೆಸ್ತ ಜಞಾಪಕ ತುಂಟತಾನ
ಹಾ
ಹ್ಮ್ ಮ ಚಟ ದಚಗ ನಾವು
ಏ ಏ ಆಯ್ತಾ ತಿಿಂದ ಕುಂದ ಉಳ್ಗು ಇದನ್ನ ಮಾಡ್ತಾನೆ
ಇಿಸ್ತಾನ್ ಆಗ ಕತ್ಬೇಕ ಹೊರಲ್ಲಿ
ಹಾ ದ ಕಚ ಮತ್ತತ್ ಆಗಿಂದಾಗ ಕರ್ತಾನ ಮತ್ತೇವ ನಿ ಮ ಎರಡ್ ತಿಂಗಗಳಳದಾಗ
ದಗದ ಅಂದ್ರ ಲ್ಯಾಬ್ ಅವ್ರಿಗೆ
ಹ್ಮ್ ಲ್ಯಾಬ್ ದಾಗ ಬಾಳದಕತ್ಲ ಅವ್ರರು
ಹ್ಮ.
ಹಾ
ಆಯ್ತಾಳ ಹಂಗಾರ. ಇಡ್ಲಿ ಅಂಗಾರ.
ಹಾಯತ.